ಹಾ ಆ ಹಾ ಹ ವಾಟ್ ವಾಟ್ ಇಸ್ ವಾಟ್ ಅಬೌಟ್ ಹೖ ಎಜುಕಷನ್.
ಹ ಎ ಲಕ್ಕಿ ಐ ಲೖಕ್ ಯುವರ್ ಇಂಗ್ಲೀಷ್ ಲಾಂಗ್ವೇಜ್ ಶೋ ವೀ ವರ್ ವೀವಿಂಗ್ ಸೆನ್ಸ್. ಸಾಫ್ಟ್ ಹೋಮರ್ ಇಟ್ಸ್ ವೆರಿ ಇಂಟ್ರೆಸ್.
ಹ ಹ ಚಾಲಬಚೆ ಕನ್ನಡಗ್ ಮಾತ. ಮಾತಾಡೋಣ ಬ್ಯಾಡ್ ಇಂಗ್ಲೀಷ್ ಯಾವ್ದ್ರ ಬಗ್ಗೆ ಹೇಳ್ ಓದದ್ರು ಚಂದ. ಹ ಇಂಗ್ಲೀಷ್ ಅದಾ ನೀವ ಹೇಳ್ಬೇಕು.
ಬಾಳ್ ಜ ಫಿಕಲ್ಟ್ ಅಲ್ಲಿ ಫೋರ್ಸ್ ಎಂದಾಗೊ ಒಂದೇ ಒಂದು ಟಫ್ ಇರೋ ಸಬ್ಜೆಕ್ಟ್ ಈ ಕೈಕ ಒಂದು ಸಬ್ಜೆಕ್ಟ್ ಟಫ್ ಅದ ಅಂದ್ರೆ ಅದು ಒಂದೇ ಎಂ ಸಿ.
ನಮ ತಿರೋಜಜಾನಿಬಾಯಿ ಏನ್ ಹೇಳಿದೆ ಗೊತ್ತಾ? ಇದು ಕಾಲ್ ಕಾಬನ ಸಿಬುಟ್ಟು ಎಲ್ಲಾ ಸಬ್ಜೆಕ್ಟ್ ಟಫ್ ಅವ ಅಂತಂದ.
ಹ ಅವ ಆ ಮಬ್ಬೆಶಿತಂಗ್ ಮಬ್ಬರೊಳಗ್ ಮಬ್ಬ ಅವಳಗ್ ಯಾರ್ ಅದಾರ ಅಂದ್ರ ಒಬ್ನಿ.
ಅವದಿಕೆ ನಿಂಗೆ ಜಾನಿಬೈ ಅಂತ ನಾವು ಜಾನಿಬೈ.
ಹಾ
ಹಾ ಹಾ ಹೌಂದ ಅದಕ್ಕೆ ಮತ್ ಇದ್ದ ಜಾನಿಬಯಾನಕತದ್ದು.
ಇಲ್ಲ ಅದೇ ಇಲ್ಲ ನನಗ ಒಂದ ಈ ಸ್ಪೋರ್ಟ್ಸ್ ಎಮ್ನೆಾಗ ಯಾವ್ದ ಅದು ಸಿ ಕಗ್ನಸ ಪ ಫಾರ್ಮಕಾಲಜಿನೂ ಈಜಿನ ಅದ ಅ ಕಾಲೇಜ್. ಇದ್ರಲ್ಲಿ ಕಾಲೇಜಿ ಯಾರು ಓದ್ತಾರಲಾ ಎಂ ಸಿ ಈಸಿ ಆಕದ ಎಂ ಸಿ ಯಾರ್ ಓದ್ತಾರಲಾ ಚಂದ್ ಕಾಲೇಜ್ ಈಸಜಿ ಆಕದ.
ಓ ಮೖ ಗಾಡ್ ಎಲ್ಲ ಇಂಟರ್ಲೀವ್ ಕರಣ್ ಕಾಗ್ನಸಿ ಕಾಲಜಿ ಲಿಂಕ್ ಆದಂತ.
ಅದೇ ಎಮ್ ಸಿ ಕಾಲೇಜಿಗ್ಲಿಿಂ ಕದ
ಎಮ ಸಿ ಕಾಲೇಜ್
ಹ ಕಾಗೆಸ ಕಾಲೇಜ ಮತ್ತ ಇವ್ರ ಲಿಂಕ ಚೇಂಜ್ ಆ್ ಸಿೇಬಸ್
ಯಾರ ಮಾ್ ಪಂಡತ್ರು ಹೇಳಿದ್ರು ಕಾಲೇಜಿಗೆ ಮತ್ತೆ ಕಾಗನಸಿ ಲಿಂಕ್ಡ್ ಸಬ್ಜೆಕ್ಟ್ ಆದಂತ ಹಗೆ ಲಚ್ಚರರ್ಸ್ ಇಬ್ಬರುೂ ಮಾನ್ ಬಾವರ್ಯಾರ
ಹ ನಮ್ಗೂ ಅವ್ರೇ ಇದರು ಲಕ್ಕೂ
ಅಂದ್ರನು ಅವರು ನೀವ್ ಹೆಂಗ ಪಾಸ್ ಆಗಿರಿ ನಿಮಗ್ ಗೊತ್ತು ಎಜುಕೇಶನ್ ಮಿನಿಸ್ಟರ್ ಓನ್ ಪಾಸ್ ಮಾಡಸಿದ್ರ ಅಂತದ ಹಾಗಲ್ಲ
ಅಪ್ಪು ಅವಾಗ ನಮ್ ಕಡೆ ಇದನು ಇದ್ದಿದ್ದಿಲ್ಲ ಅವಾಗ ನಮ್ ಕಡೆ ಇದನು ಇದ್ದಿದ್ದಿಲ್ಲ ನಾವವು ಫೋರ್ಸ್ ಎಮ್ ಇದ್ದಾಗ ಆನ್ಸರ್ ಮಾಡುದು
ಹ ನಮಗ್ ನಮಗ್ ಇವಾಗ ಆದ ಇಲ್ಲ ಇಲ್ಲ ನಾವು ಓದ ಬೇಕು ನಾವು ಓದ್ಬೇಕು ಓದ್ಬೇಕು ಓದಿದ್ರೆ ಮುಂದ ಬರಿತಾರ ಅಬ್ದುಲ್ ಕಲಾಂ ಮ ಏನಾನ ಲಾಸ್ಟ್ ಬೆಂಚ್ ಆಗ ಇದಿದ ಅಂತ ಚೀಲಾ ಬೇಡ ಲಾಸ್ಟ್ ಬೆಂಚ್ ಕುಂತನು ಓದಿ ನಾನ್ ಮಿಸೈಲ್ ಕಂಡಿಡ್ದೆ ಅಂತ ಹೇಳಿದ ಅಬ್ದುಲ್ ಕಲಾಂ ಅಷ್ಟು ಒಳ್ಳೇವ ಪಪ ಅವರು ಏಪ್ರಿಲ್ ಹದ್ನೈದು ಇಪ್ಪತ್ತೈದು ಎರಡ್ ಸಾವಿರ ಇ ಹದ್ನೈದರಕ್ ಸತ್ತ ಪಾಪ
ನಾನು ಅದೇ ಹೇಳಾಕ ತಿನ್ಲಕ್ಕು ಇವ ನೀವು ವರ್ಕ್ ಹಾಡ್ ಮಾಡು ಎಂ್ಸ ಒಳಗ್ ಟಾಪ್ ವನ್ ಬ ಕಾಲಜ ಕಾ
ಹಾ ಸ್ಾಮಿ ಯವಕರ ಅಂತ ಹಂಗಗೆ ಹೇಳ ನನ್
ಲಕ್ಕ ಕರೆ ಹೇಳತಿನ್ ಎಮ್ ಸಿ ಒನ್ ಬಾಲ್ ಟಫ್ ಅದ ಯಾಕ ಹೇಳು ನೀನ ನಂದೇ ಪರಿಸ್ಥಿತಿ ನೋಡಿಲ್ ನ ಎಷ್ಟೊಂದೆ ಏನಕ್ ಬೇಲಕ ಇಲ್ ಏನ ಪೇಲಕ್ಕಿನ
ಇಲ್ಲ ಇಲ್ಲ ನ ನನ್ ಮ್ಯಾಗ ನಂಬಿಕೆ ಇಲ್ಲ ನ ಎಮ್ ಸಕ್ಕಾಯ ಇದ್ದ ಅಂತ
ನನಗ್ ನಂಬಕೆ ಅದಲ್ಲೇ ಆದ್ರೆ ನನಗೆ ನಿಂದ ತಾನ್ಸರ್ ಚೆಕ್ ಮಾಡ್ತಾರಲ್ಲ ಆ ಬುಕ್ ಲೇಟ್ ಮಾಡೋದ್ಲೆ ನಂಬ ಕಲ
ಹಾ ಅವನು ನ ನಂಬಿಿಕಿಲ್ಲ ಇಲ್ಲಿಿಲ್ಲ ಆಲ್ಮೋಸ್ಟ್ ನಾನು ನೈಂಟಿ ನೈಂಟಿ ನೈನ್ ಪರ್ಸೆಂಟೇಜ್ ಎಫರ್ಟ್ ಹಾಕ್ತೀನಿ ಎಮ್ ಸಿ ಮತ್ತೆ ಅನಾಲಿಸ್ನಾಗ
ಹಾಕು ಲಕ್ಕಿ ಎಮ್ ಸಿ ಒನ್ ಫಸ್ಟ್ಗೆ ಬತ್ತಂದ್ರ ಲಕ್ ಭಾ ಹಚ್ಚಲೋದಂದಂಗ
ಎಮ್ ಸಿ ಫಸ್ಟ್ ಫಸ್ಟ್ ಅಟೆಂಟ್ ಇಬ ಅಂತಂದ್ರೆ
ಹ ಬಂಡಿಗೆ ಬಾಳ್ ಟಫ್ ಅದ್ಲಿ ಅದು ಬಾಳ್ ಅರಿದ್ ಕುಡಿಬೇಕದು ಇದು ಆ ಪುತ್ರ ಯಾರಾದ್ರೂ ನಿನ್ಗ್ ಹೇಳಿದರು ಬರಕ್ ಬರಲ್ಲದು ನೀವು ಓದಿದ್ರ ಅಷ್ಟೇ ಬರ್ಯಾಕ್ ಬರ್ತದ
ಅದಿತ್ ನೀ ಸ್ಟ ಹಾರ್ಡ್ ಟ್ರಯ್ ಟ್ರಯ್ ಟ್ರಯ್ ಬಟ್ ೋಂಟ್ ಕನ್
ಇದು ಏನಿರ್ಬೇಕಂದ್ರ ಇದು ಆಪದಲ್ಲ
ಹ ಆ್ಯಪನ್ ಬಗ್ಗೆ ಮಾತಾಡ್ಬಡ್ ನೀನು
ಇ ಒಂದ್ ಸೆಕಂಡ್ ಲೇ ಒಂದ ಸೆಕೆಂಡ್ ಒಂದ ಒಂದ ಡೌಟ್ ಅಾ ಜಸ್ಟ್ ಇದು ಒಂದು ಟೆನ್ ಸೆಕೆಂಡ್ ಹಿತದಾ ಇದು ನೀನು ಈಗ ನೀ ನನಗ ಹಚ್ಚಿದ ನನಗೂ ಅಮೌಂಟ್ ಸಿ ನ್ದು ಒಂದ ಕ್ಲಿಯರ್ ಆಗ ಗಿತ್ತು ನಿಂದುು ಒಂದ ಕ್ಲಿಯರ್ ಆಗ್ಬೇಕಾಗಿತ್ತು ಅಂದ ಮಜ ಬರ್ತಿತ್ತಪ್ಪ
ಇದಂದ್ರ
ಒಂದ ನಾನ್ ಹಿಂಗ ಹಚ್ಚಿದ ತಿಳ್ಕೊಂಡ ನಂದು್ ಒಂದ ೇ
ಹ ಹಂಗ ಅದಿಕ್ಕೆ ಸ್ಯಾನರರ ಆಪ್ ಆ ಮಾಡಿದ್ದವರು
ಅಧ್ಯಾನ್ಂದೇ ನ ಅನು ಬಾಳ ಬ್ರಿಲಿಯನ್ಸ್ ಅದಾರ ಆಪ್ ದವ್ರಗ ಥಾಂಸ್ಳ್ಬೇಕ ಆಪ್ ಕಂಡಿಡ್ದಗೆ
ಹ್ಮ ಮತ್ತೆ ಸ್ಟೂ ಸ್ಟೂಡೆಂಟ್ಸಿಗೆ ಇಷ್ಟು ಹೆಲ್ಪ್ ಮಾಡಕ ಆಯ್ತ
ನಾ ಅದ್ಕ ಸ್ಟಡಿ ಇದು ಎಲ್ಲಾ ಸ್ಟಡಿ ರಿಲೇಟೆಡ್ ಮಾತಾಡ್ಬೇಕಂತಾರ ಮವ ಲಕ್ಕಿ ಅವ್ರ ನಾವು ಸ್ವಲ್ಪ ಬ್ಯಾರದವ್ರ ಇರ್ತಾರ ನೋಡು ಅವರು ಉದ್ರಿಗ್ ಉದ್ರಿಗ್ ಅಂತೆ ಅಂತ ಮಾತ್
ಹಾ ಅಂತಾರ ಲಕ್ಷ್ಮಣ್ ಮತ್ತೆ ವಿನೋದ್ ಅಂತಾರಲ್ಲಾ
ಹಾ ಲಕ್ಷ್ಮಣ ಫಿಫ್ಟಿ ಆಕಾಶ್ ಗೌಡ ಮವನ್ರು ತ್ ತ್ಮ ಆತಿ ಆಸಂಬರ್ ಒನ್ ಇದು ಸ್ಟಡಿಗೋಸ್ಕರ ಮಾಡ್ರ ನಾವು ಯುಟಿಲೈಸ್ ಮಾಡ್ಕೋಬೇಕಲ್ಲ ಮುಂದೆ ಯಾವ್ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಾವ್ ಟ್ರಾಕ್ ಮಾಡ್ಬೋದು ಏನರ ಮಾಡ್ಬೋದು
ನೋಡ್ ನಾವ ಈಗ ಎಂ ಸಿ ಬಗ್ಗೆ ಡಿಕ್ಲೇರ್ ಆಗಿ ಮಾತಾಡಕ್ಯ್ತಿವಿ
ನೋಡಲ್ಲ ಅದ ಹೇಳಾಗತಿನನಿ ಅದ್ರ ಬಗ್ಗೆ ನಿನಗ್ ಅಟ್ಲೀಸ್ಟ್ ಒಂದ ಸ್ವಲ್ಪ ಅನಲೈಸ್ ಬರ್ತ ಅದು ಎಷ್ಟ್ ಟಫ್ ಅದ ಎಷ್ಟ್
ಅನಗೆನು ಹೇಳಾಕ ಹಚ್ಚಿದ್ರ ಎಮ ಸಿ ಇಸ್ ಮೋಸ್ಟ್ ಈ ಬಿಸಿನಸ್ಟ್ ಸಬ್ಜೆಕ್ಟ್ ಇನ್ ಯವರ್ ಲೈಫ್ ಅಂತ ಚನ್ನ ಕತ್ತಿದ್ರಿ
ಯಾರು
ಹೇಳಿದ್ರ ಹಂಗೆ ಮಾಹನ್ ಪಂಡತರ
ಅವ ನೀ ಹೇಳ್ ತೆಂಗ ಕೆೇಳ್ರಂತ ಮ್
ಹಾ
ನೀ ನಂದ್ ಹಾಲತ್ ನೋಡ್ಬೇಕಾಗಿತ್ತು ಆ ಎಮ್ಂಗಮ್ಸಿ ನ ಕ್ರಿಟಿಕಲ್ ಸಿಚುಯೇಶಷನ್ ಇತ್ ಪಾಸ್ ಇಲ್ಲ ನನ್ನಗರೇ ಫುಲ್ ಮಾನ್ಸಿಕ್ ಆಗಿತನಾ
ಅದಕ್ಕೆ ಅವಾಗ ನಾನೋಂದ ಟ್ಯಾಬ್ಲೆಟ್ ಕಂಡ್ ಹಿಡ್ದು ಕಟ್ಟಿದ್ದೆನೆ ನನಗೆ ಅದಕ್ಕೆ ಅದು ಹಾಕೊಂಡ್ದ ಪಾಸ್ ದನು
ಲಕ್ಕೋಣಿ ಎಲ್ಲಿದ್ದಿ ಇಲ್ಲಿ ತನಕಾ
ಇಲ್ಲ ಬತ್ತಗನ್ ಬತ್ತಗ ನಿಮ್ ಬತೆಗಿನ ರೂಮ್ ಆಪೋಸಿಟ್
ಥ್ಯಾಂಕ್ ಯು ಲಕ್ಕ ಹಂಗ ಅ ಬಾರ್ದ ಅಕ ಇಲ್ಲಿದ್ದ ಇಲ್ಲೇ ಕಾಲ್ ಹೆಂಗ ಮಾಡತಿನಿ ಚೊದ ನ ನಾವು ಊರಾಗ ಬಂದೀನಿ ಮೋನ್ಯರ ಊರಿಗೆ ಬಂದೀನಿ
ಹೌದಲ್ಲ ಅದ್ ಅಲ್ಲ ನೀ ಇರದು ಎಲ್ಲಿ ಅಂತ ಕೇಳ್ದಲ್ಲ ರೂಮ್ನಾಗ ಹಾಸ್ಟಲ್ ಆಗ ಬತ್ತೆ ಗೀಳಾಕೈತಿ ನಾನು ಹಾ ನಾನು ಊರಾಗಿದ್ದೀನಿ ಇವಾಗ
ಹ ನೀನು ಪರಾ ಯವಾಗ ಹೋದಲ್ಲೆ
ನಾನಾ ಇವತ್ ಮುಂಜೆಲಿ ಬಂದೇನ ಮುಂಜಾಲೀ ಮುಂಜಾಲೇ ಮಾರ್ನಿಂಗ್ ಇದು ಟ್ರೈನ್ ಇತ್ತು
ಹಾಂ
ಟ್ರೈನ್ ಬಸ್ಸಿಗೆ ಬಂದ ಇದು ಡಿ ಕೆ ಶಿವಕುಮಾರ್ ಅವರು ಎಷ್ಟ ಒಳ್ಳೆ ಕೆಲಸ ಮಾಡ್ಯಾರ ಬಸಪಾಸ್ ಮಾಡಿಸಿ ನ್
ಹೌದ ಆ
ಊರಿಗೆ ಹೋದ ನ
ವರದಪ್ಪ ಮತ್ತೆ ಲಕ್ಷ್ಮಣ ಅವ್ರೇ ಲ ಕಟ್ ಮಾಡಾಲಿನ್ ರೇ ಲಾಕ್ಸ್ ಅವ್ರೇ
ನಿ ಆಡ್ರ ನಿಮ್ ಇಷ್ಟಾ ನಿಮಿಷ್ಟ ನಿಮಿಷ್ಟ ಅಂಗ ಎಲ್ಲಮ್ಮ
ಏ ಇದು ನಿನ್ಗ ಈ ಎಂ ಓಡ್ಸ್ ಕೊಟ್ಟಿದ್ದಲ್ಲ ಅದ ಇದಿದ್ದೇನ ಇಲ್ಲ
ನನಗ್ ಯಾವಾಗ ಕೊಟ್ಟಿದಿ ನಾವ ಕೊಟ್ರೆ
ಕೊಟ್ಟೆವಲ
ಇಲ್ಲ ಇಲ್ಲ ಇಲ್ಲ ಇಲ್ಲ
ನನ್ ಕಡೆ ಇದ್ರೆ ಅಲ್ಲಾ ನೀನ್ ಕೊಡಕೆ
ಹಾ ಅದೇ ನೀನು ನಿಮ ಫೇವ್ರೇಟ್ ತಂಗಿ ಕೊಟ್ಟಿದಿ
ಶ್ರ ಇವಗ ಈಗ ನಾನ್ ಲಾಸ್ಟ್ ಸೆಮಿ ಕೊಟ್ಟೀನಿ ಈ ಸೆಮಿನ ಕೊಟ್ಟಿಲ್ಲಪ್ಪಕಿಗನ
ಇಲ್ಲ ಇಲ್ಲ ಕೊಟ್ಟಿರ್ತಿದಿ ನಮಗ್ ಹೇಳಿರಲ್ಲ ಮತ್ತೆ ಎಲ್ಲಿ ಫೀಲ್ ಆತಾರ ಯಾರನ್ನೊಬ್ರು ಅಂತ
ಅಕ್ಕು ಇಲ್ಲ ಅಕ್ಕು ಸುಳ್ಳಪ್ಪಲ್ಲ ನನಗ್ ಹೇಳಕ್ ಬರಲ್ಲ ಲಕ್ಕು ಕೊಟ್ಟಿದ್ರೆ ಕೊಟ್ಟೀನಿ ಇಲ್ಲ ಅಂದ್ರೆ ಇಲ್ಲ
ಯಾರಿಗ್ ಗೊತ್ತು ನಿಮ್ ತಂಗಿ ಮ್ಯಾಗ ಜಾಸ್ತಿ ಜಾಸ್ತಿ ಪ್ರೀತಿಯಾಗಿ ಇಲ್ಲ ಕೊಡ್ಬೇಕಂತ ಇಟ್ಕೊಂಡಿರ್ಬೋದಲ್ಲ ಕೊಡ್ಲಾರ್ದ
ಹೌದಲ್ಲ ಅಲ್ಲ ಕೆಲ್ಲ ಯಕ್ಷುಕ್ ಕೊಡ್ಬೇಕತ್ ಮಾಡಿ ನಪ್ಪುನಾಯಸಲ
ಹಾ ಅದೇ ಅದೇ ಆ್ಕನ ನಿಮ ತಂಗನ್ ಆತ ಅಲ್ ಮತ್ತೆ ಹ ನಮ್ಮ ಅಕ್ಕಕ್ ಕೊಡೋಣ ಇಲ್ಲಾಂದ್ರೆ ಈರ ಮಾಳಲ್ಲ
ಆಕನ್ ಮುಗ ಕ್ಲಿಯರ್ ಅದಲ್ಲೇ
ಕ್ಲಿಯರ್ ಅಲ್ಲ ಈಗ ಎಂ ಸಿ ತ್ರೀ ಅಲ್ಲ ಎ ಎಂ ಸಿ ಒನ್ ಅಬ್ಬರ ಇಂಪಾರ್ಟೆಂಟ್ ಎಂ ಸಿ ತ್ರೀ ರಿಲೇಟೆಡ್ ಇರ್ತಲ್ಲ ಇಬ್ಬರು ಗ್ರೂಪ್ ಸ್ಟಡಿ ಮಾಡ್ರಿ
ಮಾ ಇಬ್ರಿ ಪೋನ್ ಈಗ ಆಯತ ಅದೇ ಮಾಡ್ತವಿಗ ನಾವ್ ಈಗ ಎಕ್ಸಾಮ್ ಸರಿ ಬರ್ಣ ಇಬ್ರ ಒಂದೊಂದ್ ಗಟ್ಲೆ ಕೂತ್ ರಿಕ್ಷನ್ ಬಗ್ಗೆ ಪ್ರಾಕ್ಟೀಸ್ ಮಾಡ್ತೀವಿ ಆಕಿಗ ಯಾವ್ದ ಟಪಿಕ್ ಗೊತ್ತಾಗ ಅಂದ್ರ ಎಕ್ಸ್ಪ್ಲೈನ್ ಮಾಡತೀನಿನ್ ಆದ್ರ ಗೊತ್ತಿಲ್ಲ ಅ್ರ ಆಕೆಕ್ಸ್ಪ್ಲೇನ್ ಮಾಡತಾ
ಹಾ ಹಗೆ ನ ಮಣ್ಣನ್ನು ಕರ್ಕೊಂಡವ್ರಿ
ಹಾಪ್ಪ
ಮತ್ತೆ ಹತ್ತಗ ಯಾರಂ ಸೆಟ್ ಮಾಡ್ರಿ ಹಂಗೆ
ಮತ್ ಯಾರಲ್ಲ ನಿಮ್ಮ ಅಣ್ಣ
ಕಗೆ ಕಾಗೆ
ಅವನಶ್ಕ ಅವ ಅವ ಬರಲ್ಲಲ್ಲ ಇದ್ರೊಳಗೆಲ್ಲಮ್ಮ ಇಂಟ್ರೆಸ್ಟ್ ಇಲ್ಲಲ್ಲ
ಇಲ್ಲ ಕರೆ ಯಾಕಂದ್ರ ಅಲ್ಲಿ ಬ್ಯಾಕ್ ಪೇಪರ್ ಅವವ ಎಂ ಸಿ ಒನ್ ಕೂಡ ಅತಗ
ಎಂ ಸಿ ಒಣ್ಣದ್ರ ಎಲ್ಲಾಕ್ಕೆ ಅವ್ ಏನು ಡಿಸ್ಕಸ್ ಮಾಡಿ ೋದ್ರಿ ಜರಾ
ಹಾ ಡಿಸ್ಕಸ್ ಮಾಡ್ತವಿ ಈ ಇಬ್ಬ ಇಬ್ಬರು ಡಿಸ್ಕಸ್ ಮಾಡ್ತಿವಿೋಗೋಗಿ ಇಂಪಾರ್ಟೆಂಟ್ ಟಾಪಿಕ್ ಡಿಸ್ಕಸ್ ಆಗ್ತಾತದ ಜಪಾನ್ ವರ್ಸಸ್ ಬ್ರೆಜಿಲ್
ಅಂದ್ರ ಏ ಮ್ಯಾಚ್ ಇಂತ ಮ್ಯಾಚ್ ಉದ್ರಿ ಎಲ್ಲಾ ಎದಕ್ಕ ನೋಡ್ತ ಗತಿರ್ಲಿಲ್ಲಾಕ ನೀವು್ ಎಲ್ಲ ಟೈಮ್ ವೇಸ್ಟ್ ಮಾಡ್ಬ್ಯಾಡ್ರಿ ಅದ್ರ ಬರ್ರಿ ಜಿ ಕೆ ಕ್ವಶನ್ಸ್
ಇಲ್ಲ ಅದ್ ಅದ್ರಿಂದ ಅದರಿಂದ ಯು ಪಿ ಎಸ್ ಸಿ ಕ್ವಶನ್ಸ್ ಬರ್ತದ ಅದರಿಂದ ಒಂದು ಜನರಲ್ ನಾಲೆಜ್ ಇರ್ತದ ಇಲ್ಲ ಯು ಪಿ ಎಸ್ ಸಿಗೆ ಬರ್ಬೇಕಂಬುದಾದ ಕಾನ್ಸ್ಟೇಬಲ್ಗೆ ಕೇಳ್ಬಹುದು ಎಸ್ ಐ ಸಿಕ್ಕಬಹದುುದು
ಅದು ನೀವು ಓದ್ಬೇಕು ನೋಡ್ಬೇಕಂತ ಮತ್ತೇನಿಲ್ಲ ಮೂರ್ ತಾಸಗತ್ಲೆ ನೋಡುವ ಅವಶ್ಯಕತೆ ಇಲ್ಲಲ್ಲ ಪೇಪರ್ ಕೊ ನಾವಳೇ ಪೇಪರ್ನ ಬಂದಿರ್ತದ ಓದ್ಬಹದ್ ಪೇಪರ್ ಎಲ್ಲಾ ಓದ್ರಿ ಒಳ್ಳೇದಾಗ್ತದೆ
ಅಲ್ಲ ಅವಾಗ ನಿಮಗ್ ಗೊತ್ತಿರ್ತದ ಏನಂದ ಗೊತ್ತಿರ್ತದ ಅವತ್ತ ಒಂದ ದಿನ ನಮ ಮ್ಯಾಚ್ ನೋಡಿದ್ದೆ ಅಂಬುದು ನೆನಪಿರ್ತದ ಏಷ್ಯಾದಿಂದ ಹೋಗಿರೋ ಏಕೈಕ ಟೀಮ್ ಆಗಿರೋದು ಜಪಾನ್ ಗೊತ್ತಲ್ಲ
ಏನಾಯ್ತಿಲಿ ಅ್ರ ಜ ಅಪ್ಪನ್ ಬಗ್ಗೆ ಹೇಳ ನಂಗೂ ತಿಳಿಲಿಲ್ಲಾ ನನ್ಗೂ ಒಂದ್ ಆಕೆ ರೀಲ್ಸ್ ಬಿಟ್ಟನ್.
ನೋಡ ಅದೇ ಅನಕ್ಕತಿನಿ ಕೇಶ್ಕ ಏಷ್ಯಾದಲ್ಲಿ ಹೋಗಿ.
ಆಯ್ತ್ ತಗೊಲಕ್ಕೊರೆ ನಿಮ್ಮ ಅಲ್ಲೇ ನಮ್ ನಿದ್ರಿ ಬರತು ಮೂಲಕ್ಕು. ಹಲೋ ಗುಡ್ ನೈಟ್ ಶುಭ ರಾತ್ರಿ ಬಾಯ್ ಬಾಯ್ ನಾಳೆ ಸಿ ತಿನ್
ಗುಡ್ ನೈಟ್ ಗುಡ್ ನೈಟ್.